ಹಲೋ
ಕೇಳಿಸ್ತಿದ್ಯಾಾ
ಹಾ ಕೇಳಿಸ್ತಿದ್ದೆ ನಿಮ ಸುಂದರವಾದ ಧ್ವನಿ ನಿಮಗ್ ಕೇಳಿಸ್ತಿದಯಾ
ಆ ಕಳಿಸಿದೆ
ಏನ್ ಮಾಡ್ತಿದ್ದೀರಾ ನಾನ್ ಸುಮ್ನೆ ಕೂತಿದ್ದೀನಿ ನೀವು
ನಾನ್ ಸುಮ್ಮನೆ ಹಾಗೆ ಮಾಡಕೊಂಡಿದ್ದಿ
ಸುಮ್ನೆ ಯಾಕ ಮಲ್ಕೊಂಡಿದೀರಾ
ಇನ್ನೇನ್ ಮಾಡೋದು ಬಿಸಲ್ಲ ಹೊರ್ಗಡೆ ಎಲ್ಲ ಹೋಗತಾಗಲ್ಲ
ಇವಾಗ ಎಲ್ ಬಿಸ್ಲ ಇಿದೆ ಸಂಜೆ ಆಗಿದೆ ಫೋರ್ ತರ್ಟಿ ಇವಾಗ ಆರಾಮ್ಸೆ ಓಡಾಡ್ಬೋದು ಹೌದಾ ಇನ್ನ ಇದಿ ಅಲ್ಲೆಲ್ಲಾ ಇದ್ದೆರ್ಲ್ಲಾ ಇರಲ್ಲ ಲ್ವಾ ಬ್ಯಾಡ್ಮಿಂಟನ್ ಎಲ್ಲಾ ಆಡ್ಲಿಕ್ಕೆಲ್ಲ ಸ್ಪೋರ್ಟ್ಸ್ ಪ್ಲೇಸಸ್ ಅಂತ
ಹಾಗೆ ನಾವಿಡ ಸೈಡ್ ಏನುೂ ಇಲ್ಲ
ಹ ಇಲ್ಲೆಲ್ಲ ಆತರ ಇರುತ್ತೆ ಅಂದ್ರೆ ಇವಾಗ ಗೊತ್ತಲ್ವಾ ಸ್ಟೇಡಿಯಂ್ ತರ ಇರುತ್ತೆ ಒಳಗಡೆ ಹೋಗೋದು ಬಿಸಲೇನ್ ಇರಲ್ಲ ಚೆನ್ನಾಗಿರುತ್ತೆ ಗ್ರೌಂಡ್ ಎಲ್ಲಾ ಆಟ ಆಡ್ಕೊಂಡ್ ಬರ್ಬೋದು ಯಾವ್ ಗೇಮ್ ಬೇಕಾದ್ರು
ಇಲ್ಲ ಅದೇ ಫೀಲ್ಡ್ ಗಳಿದಾವೆ ತುಂಬಾ ಬಿಸ್ು
ಹ್ಮ ಆತರ ಎಲ್ಲಾ ಅಂದ್ರೆ ಕಷ್ಟ ಆಗತ್ೆ
ಹಾ
ಹ್ಮ್ ನೀವಗ್ ಬೇಜಾರ ಆದಾಗ ಏನ್ ಮಾಡ್ತೀರಾ
ಇನ್ನ
ಸಾಂಗ್ಸು ಯಾವತರ ಯಾವ್ ತರ ಸಾಂಗ್ಸ್ ನಿಮ್ಗೆ ಇಷ್ಟ ಆಗುತ್ತೆ
ಬೇಜಾರಾದಾಗ ಕೇಳ ಜಾಸ್ತಿ ಕನ್ನಡ ಸಾಸೆ
ಅದೇ ಯಾವ್ ಸಾಂಗು ಒಂದ್ ಎರಡ್ ಮೂರ್ ಹೇಳಿ ನೋಡುವ ಫಿಲಮ್ದ
ಇಲಾಮಧನ್ ಜಾಸ್ತಿ ಗಣೇಶ್ ಸಾಂಗ್ ಕೇಳ್ತೀನಿ ಮುಂಗಾರು ಮಳೆದು ಹಾ
ಕೆ ಆಮೇಲೆ ಈಗ ಎಷ್ಟ ಇವರು ಗಣೇಶ್ ಇಷ್ಟ ಇತನಾ
ಇಷ್ಟ ಅಂತಲ್ಲ
ಮತ್ತೆ
ಸಾಂಗ್ಸ್ ಅಷ್ಟತೆ
ಹಂಗೆ
ಹ್ಮ
ನಸ್
ಆಮೇಲೆ ಬಿಸಿಲ ಕದರ ಒಂದು
ಹೋ
ಹ ಆತ್ದ ಬೇಜಾರದ ಆತರ ಸಾ
ಫುಲ್ಲು ಫೀಲಿಂಗ್ ಸಾಂಗ್ಸ್ ಕೇಳ್ತಾ ಇರ್ತೀರಾ ಬ್ರೇಕಪ್ ಆಗಿದೆಿ ನಿಮ್ಗೆ
ಹ ಇಲ್ಲ ಇಲ್ಲ
ಮತ್ತೆ ಆ ತರ ಸಂಖ್ಯಾ
ಸುನೆಕ್ಕೆ ಸಿಚುವೇಷನ್ಗೆ ಚೆನ್ನಾಗಿರುತ್ತಾ ಸಾಮರ್
ಹ್ಮ್ ಹ್ಮ್ ಹ್ಮ್ ಹ್ಮ್ ಖುಷಿ ಆದಾಗ ಯಾವ್ ತರ್ ಕೇಳೋದ ಹಾಗಾದ್ರೆ
ಖುಷಿಯಾಗ ಎಲ್ಲ ಬಾಲಿವುಡ್ ಸಾಂಗ್ಸು
ಎಲ್ಲಾ
ಬಾಲಿವುಡ್ ನಾವು ಹಿಂದಿ
ಬಾಲಿವುಡ್ ಸಾಂಗ್ಸ್ ಕೇಳ್ದಿರಾ
ಹಾ
ಹ್ಮ್ ಹ್ಮ್ ನೈಸ್ ಯಾವ್ ಸಾಂಗ್ಸು ಹಿಂದಿ ಎಲ್ಲ ಅರ್ಥ ಆಗತ್ತ ನಿಮ್ಗ ಹಂಗಾದ್ರೆ
ಹಾ ಸ್ವಲ್ಪ ಸ್ವಲ್ಪ ಅರ್ಥ ಆಗುತ್ತೆ
ಮಾತಾಡ್ಲಿಕ್ ಬರುತ್ತಾ
ಹಾ ಸ್ವಲ್ಪ ಸ್ವಲ್ಪ
ಸ್ವಲ್ಪ ಸ್ವಲ್ಪ ಇಂಪ್ರೂವ್ ಮಾಡ್ಕೊಳ್ಳಿ ಎಲ್ಲ ಹೆಲ್ಪ್ ಆಗುತ್ತೆ ಲ್ಯಾಂಗ್ವೇಜ್ ಎಲ್ಲ
ಮಾತಾಡಿದ್ದೆಲ್ಲ ಅರ್ಥ ಆಗುತ್ತೆ ರಿಟರ್ನ್ ಮಾತಾಡಕ ಅಷ್ಟು ಬರಲ್ಲ
ಮಾತಾಡ್ತಾ ಮಾತಾಡ್ತಾ ಬರುತ್ತೆ ಕಲೀತಾ ಇದ್ದೀರಲ್ವಾಗ ಹ್ಮ ಇದು ನೀವು ನಾನು ನಂಗೆ ಯೂಶಲಿ ಆ ಆಲ್ಮೋಸ್ಟ್ ನಾನು ಅಂದ್ರೆ ಏನ್ ಗೊತ್ತ ಸಮ್್ಟೈಮ್ಸ್ ನನ್ ಸಾಂಗ್ ಕೇಳೋದ್ರಿಂದ ನನ್ ಮೂಡ್ ಅಪ್ಸೆಟ್ ಆಗ್ಬಿಡುತ್ತ ನನ್ ಏನಾದ್ರು ಸ್ಯಾಡ್ ಸಾಂಗ್ ಕೇಳ್ತಿರ್ತೀಿ ಅನ್ಕಡಿ ಅವಾಗ ನನ್ ಮೂಡ ಅಸಟ್ಗ್ಬಿಡುತ್ತೆ
ಹಾ
ಆತರ ನನ್ ಸೋ ನನ್ ಯಾವಾಗ್ಲೂ ಖುಷಿ ಖುಷಿ ಆಗಿರೋ ಸಾಂಗ್ ನಾ ಕೇಳ್ತಾ ಇರ್ತೀನಿ
ಹ
ಮತ್ತೆ ಐ ಪಿಚ್ ಸಾಂಗ್ ಬರುತ್ತಲ್ಲ ಅದೆಲ್ಲಾ ಕೇಳ್ತಾ ಇರ್ತೀನಿ ಸಮಟೈಮ್ಸ್
ಹಾ
ಅದೇ ಎಲ್ಲೋ ಜಾಗಪ್ಪ ಅಂತ ಒಂದ್ ಬರುತ್ತಲ್ಲ ಅದೊಂದ್ ಸಾಂಗ್ ಇಷ್ಟ ಆಗುತ್ತೆ ಆಮೇಲೆ ಈ ಮೂಕನಾಗಬೇಕು ಅಂತ ಒಂದ್ ಸಾಂಗ್ ಇದ್ಯಲ್ಲ
ಹಾ ಹಾ
ಅ ನೊಂಂತರ ನನ್ ಫೇವ್ರೇಟ್ ಸಾಂಗ್ ಇದ್ದಂಗೆ
ನನಗಿದದು ಗಟ್ಟಿಯ ಇಳಿದು ಅಂತ
ಹ ಗಟಿಯ ಇಳಿದು ಶ್ರಾವಣ ಕಳೆದು ಅದಾ
ಅದಲ್ಲ ಅದಲ್ಲ
ಹ್ಮ
ಹ ಗೊತ್ತಿಲ್ಲ
ಹಾ
ಘಾಟಿಯ ಇಳಿದು ಅಂತ
ಅದೇ ಗಾಟಿಯಾ ಇಳಿದು ಅಂದ್ರೆ ಇದೆ ನೋ ಏ ನಗ್ನಗ್ತಾ ಅಂತ ಬರುದಲ್ಲ ಅದ ಹ ಅದು ಉಳಿದವರು ಕಂಡಂತೆ ಮೂವಿ ದು ಅದು
ಹಾ ಅದಂತೂ ತುಂಬಾ ಸರಿ ಕೇಳ್ತಾ ಇರ್ತನಿ
ಹ ನಂಗೆ ಹಿಂದಿಲೀ ಒಂದು ಇದ್ ಕೇಳಿದೀರಾ ಸನಮಿ ತೆರಿ ಕಸ ಮೂವಿ ಐತೆ
ಆ ಮೂವಿ ಸಾಂಗ್ ಇಷ್ಟ ನಂಗೆ ಆ ಸಾಂಗ್ ಕೇಳ್ತಾ ಇದ್ರೆ ಅಳು ಬರ್ತ ಇರುತೆ ಹ್ಮ
ನಂಗೆ ಹಿಂದಿಲಿ ತುಮ್ಯೋ ಈಷ್ಟ
ನಂಗ್ ಆ ಸಾಂಗ್ ಇಷ್ಟ ಸ ನಮಕ ಸ್ವಲ್ ಮೂವೀ ಸಾಂಗ್ಸ್ ಜಾಸ್ತಿ ಇಷ್ಟ ಆಗ್ತವೆ ಅದ್ ಬಿಟ್ರೆ ಇವರದ್ದು ಶಾರುಖ್ ಖಾನ್ ಸಾಂಗ್ಸ್ ಇಷ್ಟ ಆಗುತ್ತೆ ಹ್ಮ್
ಅರ್ಜಿತ್ ಸಿಂಗ್ ಸಾಂಗ್ಸ್ ಕೇಳ್ತಾ ಇರ್ತೀನಿ ಜಾಸ್ತಿ
ಹ್ಮ
ಅರ್ಜಿತ್ ಸಿಂಗ್ ದರ್ಶನ್ ರಾವಲ್
ಹ್ಮ್ ದರ್ಶನ್ ಕನ್ನಡದದಲ್ಲಿ ಒಬ್ಬ ಇದಾನೆ ಗೊತ್ತ ದರ್ಶನ್ ಅಂತ
ಹಾ
ಹೌದ ಸಾಂಗ್ ಕೇಳಿದೀರಾ
ಹಾ ಕೇಳ್ತಾ ಇರ್ತಿ ಕನ್ನಡ
ಆಮೇಲೆ ಇನ್ನೊಂದು ಒಂದು ಒಂದ್ ಸಾಂಗ್ ಇದೆ ಗೊತ್ತಾ ದರ್ಶನ್ ಫುಲ್ ಫೇಮಸು ಆಕ್ಟರ್ ದರ್ಶನ್ದು
ಯ
ಆ ಆ ಮೋಡದಿಂದ ಮಳೆಗೆ ಒಂದು ಅಂತ ಒಂದ್ ಸಾಂಗ್ ಬರುತ್ತಲ್ಲ ಅದನ್ನ ಇನ್ನೊಬ್ಬ ಅವನ್ ವರ್ಷನಲ್ ಹೇಳಿದನೆ ಗೊತ್ತಾ
ಹಾ
ಹೆ ಅವನ ಹೆಸರು ಗೊತ್ತಿಲ್ಲ ತುಂಬಾ ಟ್ರೆಂಡಿಂಗ್ ಅಲ್ಲಿತ್ತು ಅವಾಗ ಆ ಸಾಂಗು ಚೆನ್ನಾಗಿದೆ ಅದು ಇಷ್ಟ ಆಗುತೆ ನಂಗೆ
ಕೇಳ್ತಿದ್ರೆ ಒಂಥರಾ ಚೆನ್ನಾಗಿರುತ್ತೆ
ಹ್ಮ್ ಹೌದು
ಮೈಂಡ್ಗೆಲ್ಲಾ ರಿಫ್ರೆಶ್ಮೆಂಟ್ ಸಿಗುತ್ತೆ
ಬೇಜಾರಾಗಲ್ಲ ಖುಷಿ ಆಗತ್ತೆ ಹ್ಮ್ ಮೂವೀಸೂ ನೋಡ್ತಿರ್ತಿವಿ ನಾವು ಜಾಸ್ತಿ ಮಳಿಯಾಳಂ ಮೂವೀಸ್ ನೋಡ್ತಿರ್ತಿವಿ ಚೆನ್ನಾಗಿರುತ್ತೆ ಸ್ಟೋರಿ ಅಂತ ಎಲ್ಲ
ಹ್ಮ ನಿಮ್ ಮಲಯಾಳಂ ತೆಲುಗು ಇದ ಯಾವ್ದು ಬರಲ್ಲ
ಅಂದ್ರೆ ಡಬ್ಬಿ ಅಂದ್ರೆ ಫೋನ ಅಲ್ಲೇ ನೋಡ್ತೀವಿ ಡಬ್ಬಿಂಗ್ ಇರುತ್ತೆ ಒರ್ಜಿನಲ್ ಇರುತ್ತೆ
ಹ
ಆಲ್ಮೋಸ್ಟ್ ನಾವು ಫೋನಲ್ಲೇ ಮೂವೀಸ್ ನೋಡೋದು
ಕನ್ನಡ ಹಿಂದಿ ನೋಡ್ತಿರ್ತನ್
ಹ್ಮ್ ಆ ಮೂವಸು ಚೆನ್ನಾಗಿರುತ್ತೆ ನೋಡ್ಬೋದು
ಹ
ಹ್ಮ್
ನಿಮ್ಗೆ ಅಂದ್ರೆ ಕೆಲವೊಂದು ಇರುತ್ತಲ್ವಾ ಆ ಆ ಸಾಂಗ್ ಕೇಳಿದ್ರೆ ನನ್ ಮೂರ್ ಸರಿ ಹೋಗುತ್ತೆ ಅಂತ ಆತರ ಯಾವ್ ಸಾಂಗ್ ಇದೆ
ಹ ಹ ಅದೇ ಘಾಟಿಯ ಇಳಿದು ಅತ್ ಕೇಳಿದ್ರಂತೂ ಯಾವ ತರ ಮೂಡಲ್ಿದ್ರು
ಹ
ಹಾ ಫುಲ್ ಹ್ಯಾಪಿ ಮಾಡಿ ಬ್ಬಡು
ಓ ಅಂದ್ರೆ ಖುಷಿ ಕೊಡುತ್ತೆ ಸ ನೀವ್ ಏನಾರ ಬೇಸಾರ ಬೇ ಚಿತ್ರದಲ್ಲಿದ್ದಾಗ ಆಸಂಗ್ ಕೇಳಿದ್ರೆ ಖುಷಿ ಆಗುತ್ತೆ
ಹ ಖುಷಿಯ
ಹ್ಮ್ ಕೆ
ಇನ್ನ ಕನ್ನಡದವು ಟೂ ತೌಸಂಡ್ ಟೈಮ್ ನಾವೆಲ್ಲ ಕೇಳ್ತೀರ ಚೆನ್ನಾಗಿರುತ್ತೆ ಸಾಂಗ್ಸ್
ಓ ಹಂಗೆ ಹ್ಮ್ ಅಂದ್ರೆ ಇದು ಶಂಕರ್ಂಗ್ದು ವಿಷ್ಣುವರ್ಧನ್ ಸಾಂಗ್ ಎಲ್ಲ ಕೇಳಿದೀರಾ ನೀವು
ಹ್ಮ ಶಂಕರ್ನು ಕೇಳಿದೀನಿ ಆದ್ರೆ ಪರ್ಟಿಕ್ಯುಲರ್ ಆಗಿ ಯಾವ್ಯಾವ ಅಂತ ಗೊತ್ತಿಲ್ಲ ಅಷ್ಟತೊ
ಅದೆ ಇವಾಗ ತುತ್ತುವನ್ನ ತಿನ್ನೋಕೆಂತ ಒಂದ್ ಸಾಂಗ್ ಬರುತ್ತ ಗತ್ತಾ ಅ್ ಅದಾದ್ಮೇಲೆ ಶಂಕರ್ ನಾಗ ತಂದಿದೆ ಆ ಫುಲ್ ಹುಡ್ಗಿನ ಹೋಗಳೋದು
ಯಾರು
ಹುಡ್ಗಿರ್ರ ಹಗ್ಳೋದು ಗೀತಾ ಅಂಜಲಿ ಎಂತ ಬರುತ್ತೆ
ಹಾ ಸಂಗಂತು ಸಾಕ್ಕತ ಆಗ
ನನ್ ಐಸ್ಗೂರು ಇದ್ದಾಗ ನಂಗೆದೊಳಗ್ ಅಲರಾಮ್ ಇದೆ ಈ ಸಾಂಗ್ ಇಟ್ಕೊಂಡೆ ನಾನನ್ ಮಲ್ಕೋತಿದ್ದು ಬೆಳಗ್ಗೆ ಎದ್ದ ಓದ್ಕೊಳ್ಳೋಕೆ ಚರ್ಚಿಲ್ಲಲ್ಲ
ಹಾ
ಹ್ಮ ಆಮೇಲೆ ನಂಗೆ ಒಂದೊಂದ್ಸತಿ ಫುಲ್ ಕ್ರೇಜ್ ಅಂದ್ರೆ ನಾನನ್ ಉಪೇಂದ್ರನ್ ಸಾಂಗ್ಸ್ ಕೇಳ್ತಿರ್ತೀನಿ ಬಿಡಬೇಡ ಬಿಡಬೇಡ ಆತರ ವಿಲವಬ್ಬಾ ಆ ಸಾಂಗು ಒಥರ ಚೆನ್ನಾಗಿರದ ಆತರ ಅದೆಲ್ಲ ಫೀಲ್ ಗುಡ್ ಅಂತ ಅನ್ಸುತ್ತೆ
ರವಿಚಂದ್ರನ್ ಅವ ಸಾಂಗ್ ಚೆನ್ನಾಗಿದೆ
ಹ ಒಂದು ಅ ಕೇಳ್ತಿದಿ ಅಷ್ಟೊಂದು ಕೇಳಲ್ಲ ನನ್ ರವಿಚಂದ್ರನ್ ಸಾಂಗ್ಸ್ ಅಂದ್ರೆ ಕೆಲವೊಂದು ಕೇಳ್ತೀನಿ ನಂ ಜಾಸ್ತಿ ಅದೇ ಉಪೇಂದ್ರಂದರು ದರ್ಶನ್ ತಾಳೆ ಮೂವಿ ಸಾಂಗ್ಸ್ ಸೊ ಆಮೇಲೆ ಇನ್ ಸುದೀಪ್ ಮೂವ ಇದಿದೆ ಗೊತ್ತಾ
ಹ್ಞ
ಸ್ಪರ್ಶ ಮೂವಿದು ಚಂದಕ್ಕಿಂತ ಚಂದ ಅಂತ ಬರುಂತ ಅದು ಚೆನ್ನಾಗಿದೆ ಈ ತರ
ಸುದೀಪ್ತು ಪೈಲ್ವಾನ್ ಮೂವಿಿದು ಚೆನ್ನಾಗಿದ್ದಾವ ಸಾಂಗ್ಸ
ಯಾವದು
ಹಾ ದೊರೆಸಾನ್ನಿ ದೊರೆಸಾನ್ನಿ ಹಾ
ಆಮೇಲೆ ಬಾರೋ ಪೈಲ್ವಾನ್ ಅದ.
ಚೆನ್ನಾಗಿದೆ
ಹ್ಮ್ ಚೆನ್ನಾಗಿದೆ ಇದು ನೀವು ಹಳೇ ಇದು ಯಾವ್ ಸಾಂಗ್ ಇಷ್ಟ ಪಡ್ತೀರಾ ನಾನೇ ಹೇಳಿದ್ದಳ ಶಂಕರ್ ನಾಗು ಆತರ.
ಹಳೆದು ನಿಮ್ಸಲೆಕ ಅವ್ರ್ದ್ ಒಬ್ರುದ್ ಇದೆ ಅದ್ ಸಾಂಗ್ ನೆನ್ಪಾಗ್ ಆಗ್ತಿಲ್ಲ ನನಿಗೆ.
ನಂಗೆ ವಿಷ್ಣುವರ್ಧದ ಸಾಂಗ್ ಇದೆ ಗೊತ್ತಾ ಸೂರ್ಯವಂಶ ಮೂವಿದು.
ಹಾ ಅದೇ ಫುಲ್ಲು ಸೇವಂತಿಯೇ ಅಂತ ಒಂದ್ ಸಾಂಗ್ ಬರುತ್ತೆ ಕೇಳಿದಿರಾ. ಹ ಅ ಸಾಂಗ್ ನಿಂಗ್ ಇಷ್ಟ ಅದ್ ಅದೊಂತರ ಖುಷಿ ಕೊಡುದ್ ನಂಗೆ ಆದ್ರೆ ಅವ್ರು ಎಷ್ಟ್ ಚೆನ್ನಾಗಿ ವರ್ಣ್ ತನೆ ಮಾಡಿದಾರಲ್ವಾ.
ಹಾ
ಅ ಹುಡ್ಗಿ ಬಗ್ಗೆ ಅದೆಲ್ಲಾ ಜಾಸ್ತಿ ಇಷ್ಟ ಆಗುತ್ತೆ. ನಿಮ್ದ ಯಾವ್ದು ಫೇವ್ರೇಟ್ಸ್ಕು ಓಲ್ಡು.
ಅದೆ ಓಲ್ಡ್ ದೊಂದ್ ಇದೆ ಅದೊಂದ್.
ಹ್ಮ ನೆನಪಾಗ್ತಿಲ್ಲ ಅದು.
ಹ್ಮ್ ನೆನ್ಪಾಗ್ತಿಲ್ವಾ ಈ ಮೂವಿಗ್ ನೇಮ್ ಏನಾದ್ರು ನೆನ್ಪಿದಿಯಾ ಹೀರೋಯಿನ್ ಯಾರಾದ್ರೂ ಹೀರೋ.
ಯಾವ್ದ್ರುದು
ಅದೇ ನಿಮ್ದು ಓಲ್ಡ್ ಮೂವಿದು.
ಹಾ
ಹಾ ಯಾವ್ದಾದ್ರು ನೆನ್ಪಿದ್ಯಾ ಅಂದೆ.
ಅದು ಸಾಂಗ್ ಸಾಂಗ್ ರೈಟರ್ ಅಲ್ಲಿ ಹಂಸ ಹಂಸಲೇಖ ಗೊತ್ತಾಗ್ದೆ ಸಿಂಗರು ಎಸ್ಪಿಬಿ.
ಹ ಅವ್ರು ಎಷ್ಟೊಂದ್ ಆಡಿರ್ತಾರೆ ಅವ್ರ್ ಇಬ್ರು ಕಾಂಬಿನೇಷನ್ ಅಲ್ಲಿ.
ಹಾ ಅವ್ರಿಬ್ರು ಕಾಂಬಿನೇಷನ್ ಅಂತೂ ಸಾಂಗ್ಸ್ ಎಲ್ಲಾ ಚೆನ್ನಾಗಿದೆ. ಐದು ಈ ಸುಂದರ ಬೆಳದಿಂಗಳ.
ಹೊ ಓಕೆ ಓಕೆ ಚೆನ್ನಾಗಿದೆ ಚೆನ್ನಾಗಿದೆ. ಆಮೇಲೆ ಇನ್ನೊಂದು ಚಿಕ್ ವಯ್ಸಲ್ ಇದಾಗ ಚಿನ್ನಾರಿ ಮುತ್ತ ಸಾಂಗ್ ಕೇಳ್
ಹಾ ಚಿನ್ನಾರಾಯ್ ಮುತ್ತ ಅಯ್ಯೋ ಅದಂತೂ ಎನಿ ಟೈಮ್ ಕೇಳಿ
ಹಃ ಹಃ ಅವಾಗೆಲ್ಲಾ ಚೆನ್ನಾಗಿತ್ ಅದೆಲ್ಲ.
ಹಾ
ಹ್ಮ ಸೊ ಬೇಜಾರಾದಾಗ ಖುಷಿಯ್ದಾಗ ಸಾಂಗ್ ಕೇಳಿ ಮೂಡ್ನ ಸರಿ ಮಾಡ್ಕೊಳ್ಳೋದು. ಹ್ಮ್
ಸರಿ ಸರಿ
ಓಕೆ ಬಾಯ್.
ಫೋನ್ ಕಾಲ್ ಆಯ್ತಾ .